ನಮಸ್ಕಾರ ಸರ್
ನಮಸ್ಕಾರ ಸರ್ ನಮ್ಮ ಕಡೆಯಿಂದ ನಿಮಗೆ ಶುಭ ಸಂಜೆ ಮತ್ತು ಸರ ನಿಮ್ಮ ಚಾ ಆಗಿದೆಯಾ ಈಗಿನ ವೇಳೆ ಸಂಜೆ ವೇಳೆ ಚಾ ಆಗಿದೆಯಾ.
ಹಾ ಶುಭ ಸಂಜೆ ಸರ್ ನಮ್ದದು ಚಾ ಆಗಿತ ಸರ್ ನಿಮ್ದ ಸರ್.
ಸರ್ ನಮ್ದು ಚಾ ಆಗಿದೆ ಸರ್ ನಿಮ್ಮ ಊರಲ್ಲಿ ಮಳೆ ಬೆಳೆ ಹೇಗಿದೆ ಸರ್ ರೈತರ ಜೀವನ ಹೇಗಿದೆ ನಿಮ್ಮ್ ಊರಲ್ಲಿ ನಾನು ಹೇಳ್ತಾ ಇರೋದು ರೈತರ ಜೀವನ ಹೇಗ ಇದೆ ನಿಮ್ಮ ಊರಲ್ಲಿ ಹೇಗೆ ನಡಿತಾ ರೈತರ ಜೀವನ ಸಂಕಷ್ಟ ಕಷ್ಟವಿದೆ ಸಂಕಷ್ಟವಿದೆ ಹೇಳಿ ನೋಡೋಣ.
ಸರ್ ರೈತರ ಬಗ್ಗೆ ಹೇಳ್ಬೇಕ ಅಂದ್ರೆ ಸರ್ ಅವ್ರಿಗೆ ಮಳೆ ಇಲ್ಲ ಬೆಳೆ ಇಲ್ಲ ಹಾಗೆ ವೀರ್ಯ ಗೊಬ್ಬರ ಸಿಗ್ತಾ ಇಲ್ಲ ಸರ್ ಅವ್ರಿಗೆ.
ಹೌದು ಸರ್ ಯಾಕೆಂದ್ರೆ ಈಗ ಸಾವಯವ ಗೊಬ್ಬರ ಹಾಕಬೇಕು ಸರ ಹೊಲಕ್ಕೆ ನಾನಾತರಾ ಕೆಮಿ ಕನ್ಸ ಹಾಕುತ್ತಿದ್ದಾರೆ ಈಗ ಆ ಭೂಮಿಯನ್ನು ಹದಗೆಡಿಸುತ್ತಿದ್ದಾರೆ ಕೆಡಿಶಿ ಬಿಡುತ್ತಾರೆ. ಯಾಕಂದ್ರೆ ಆ ಮಣ್ಣಿಗೆ ಈಗ ಆ ಮಣ್ಣಿಗೆ ಒಂದು ಎಮ್ಮೆ ಆಗ್ಲಿ. ಒಂದು ಹಸು ಆಗಲಿ ಹಸುವಿನ ಗೊಬ್ಬರ ಹಾಕಬೇಕು ಇಲ್ಲ ಆಡಿನ ಗೊಬ್ಬರ ಎಮ್ಮೆಯ ಗೊಬ್ಬರ. ಅವುಗಳನ್ನು ಹಾಕೊಬೇಕು ಬಿಟ್ಟು ಅವು ಯೂರಿಯಾ ಡಿ ಎ ಪಿ. ತವಾ ನಾನಾ ತರ ಕೆಮಿಕಲ್ಸ್ದ್ ಗೊಬ್ಬರಗಳು ಬರುತ್ತವೆ ಅದನ್ನು ಹೊಲಕ್ಕೆ ಹಾಕಿ. ಅದನ್ನು ಏನು ಹೊಲವನ್ನು ಹಾಳು ಮಾಡುತ್ತಿದ್ದಾರೆ ಹೌದಲ್ಲ ಸರ್ ನಿಮ್ಮ ಕಡೆಯಿಂದ ಏನು ಉತ್ತರ ಹೇಳಿ ನೋಡೋಣ.
ಹೌದ ಸರ್ ನಮ್ಮ ಕಡೆ ಇಂತ ಉತ್ತರ ಕರೆಕ್ಟ್ ಸರ್. ಸರ್ ಅದು ಈಗ. ವೀರ್ಯ ಗೊಬರ ಸಿಕ್ತಾ ಇಲ್ಲ ಸರ್ ಅದು ನನಗನ್ಸು ಮಟ್ಟಿಗೆ ಸರ್ ಅದು ಬಂದಾಕ್ಕಿರ್ಬೋದು ಸರ ಈಟು ಇಟು ಕೊಡ್ ಸರ.
ಇಲ್ಲ ಬಂದ್ ಆಗಲ್ಲ ಸರ್ ಅದ್ರ ರೇಟ್ ಹೆಚ್ಚಾಗುತ್ತರಿ ಬೇಕಂದ್ರ ಅದು ಬಂದ್ ಆಗಲ್ಲ ಯಾಕಂದ್ರೆ. ಈಗ ಅದ್ರಿಂದ ಲಾಭವಿದೆ ಅಲ್ವಾ ಲಾಭ ಇದ್ದರೆೆ ಅದೇಕೆ ಬಂದಾಗುತ್ತದೆ ಇನ್ನ ಹೆಚ್ಚಿನ ಹೆಚ್ಚಿನರಿಗೆ ತನ್ನ ತೆಗೆದುಕೊಂಡುವದ್ದು ಮಾಡ್ತಾರೆ.
ಹಾ ಹೌದ ಸಾರ್ ನೀವ್ ಹೇಳೋದು ಬರೊಬರಿ.
ಬಂದ್ ಮಾಡುದಿಲ್ಲ ಈಗ ನಾನ. ಫಾರ್ ಎಕ್ಸಾಂಪಲ್ ಈಗ ಪೆಟ್ರೋಲ್ ಬಂದ್ ಮಾಡ್ತಾರ ನಿಮ್ಮ ಪ್ರಕಾರ ಪೆಟ್ರೋಲ್ ಬಂದ್ ಮಾಡಿ ಬಿಡ್ತಾರ.
ಹಾ ಹೌದು ಸರ್ ಅದು ಬಂದ್ ಆಗಲ್ಲ ಸರ್ ಅದು ಬಂದ್ ಆದ್ರೆ ದೇಶನ ನಿಂತ್ ಬಿಡುತ್ತೆ ಸರ್ ಸರ್ಕಾರನೇ ಬೀದ್ಬಿಡುತ್ತೆ ಸರ್.
ಈಗ ಪೆಟ್ರೋಲ್ ಬಂದ್ ಮಾಡಿದರೆ ಈಗ ಸಾಕಷ್ಟು ಜನರಿಗೆ ಹೊರ ತೆ ಸಿಗುತ್ತದೆ. ಈಗ ಪೆಟ್ರೋಲ್ ಬಂದ್ ಮಾಡುದಿಲ್ಲ ಅದನ್ನ ನಾನ ಎಕ್ಸಾಂಪಲ್ ಕೊಟ್ಟಿದ್ದು ಪೆಟ್ರೋಲ್ ಬಂದ್ ಮಾಡುವುದಿಲ್ಲ. ಎಕಂದ್ರೆ ಅದ್ರ ಮೇಲನೆ ಈಗ ಪ್ರತಿಯೊಬ್ಬ ಮನುಷ್ಯನ ಜೀವನ ನಡೆದಿದೆ. ಮತ್ತು ಈಗ ಪ್ರತಿಯೊಬ್ಬ ರೈತರ ಜೀವನ ನಡೆದಿದೆ. ಒಂದು ಟ್ಯಾಕ್ಟರ್ ಗಳೆ ಹೊಡಿಬೇಕಂದ್ರೆ ಅದಕ್ಕೆ ಪೆಟ್ರೋಲ್ ಬೇಕು ಡೀಸೆಲ್ ಬೇಕು ಎಲಿ ತ್ರ ಬೇಕಿಗ ಹೌದಲ್ವಾ.
ಹೌದು ಸರ್ ಬೇಕ್ರಿ ಸರ ಹೌದು ನೀವು ಹೇಳುದು ಬರಬ ಈಗ ನಮ್ಮ ದೇಶಾನಿ ಇರದೆ ವೈನ್ಸ ಇದು ಪೆಟ್ರೋಲ್ ಸಮು ಇ ಎಲ್ಲಾ ಸ್ಮೋಕ್ ಸಮು ಇದ ಇವು ಗುಟ್ಕಾ ಪಾನ್ ಮಸಾಲ ಇದರ ಮೇಲೆ ನಿಂತಿದ ಸರ್ ಏಲ್ಲಾ.
ಹ್ಮ್ ಈಗ ಈಗ ನಿಮ್ ಊರಲ್ಲಿ ಯುರಿಯ ಗೊಬ್ಬರ. ಸಿಗುತ್ತಿಲ್ಲ ಸಿಗುತ್ತಿದೆ ಹೇಳಿ ನೋಡೋಣ ನಾನು. ಕಳ್ಸಿಕೊಡ್ತೇನೆ ಇಲ್ಲಿ ಇಲ್ಲಿ ನಾನು ಯಾರಿಗಾದ್ರೂ ಕಾಲ್ ಮಾಡಿದ್ರೆ ಸಿಗುತ್ತವೆ.
ಸರ್ ಅಲ್ಲಿ ಎಷ್ಟಕೆ ಸಿಗ್ಬೋದು ಸರ್ ಅಲ್ಲಿ ಬೆಂಗ್ಳೂರಲ್ಲಿ.
ಇಲ್ಲಿ ಸರ್ ಬೆಂಗಳೂರಲ್ಲಿ ದುಬೈದಿಂದ ಬರುತ್ತದೆ ಇದು ಟ್ರಾನ್ಸ್ಪೋರ್ಟ್ ಆಗುತ್ತದೆ ಇದು ಯೂರಿಯಾ ಗೊಬ್ಬರ ಎಲ್ಲೆದಿಲೆ. ಹೇಳಿಲ್ಲ ನೂರ ಇಪ್ಪತ್ತು ನೂರ ಮೂವತ್ತು ಸಿಗುತ್ತದೆ ಇಲ್ಲಿ ಹಳ್ಳಿಯಲ್ಲಿ ಮುನ್ನೂರ ಮೂವತ್ತು ಮುನ್ನೂರ ನಲ್ವತ್ತು. ಮಾರುತ್ತಾರೆ ಹೌದಲ್ವಾ.
ಹಾ ಹೌದು ಸರ್ ಅದು ಹಾ ಸರ ಮತ್ತೆ ಇನ್ನೊಂದು ಅದು ಹೊಲ. ಜಮೀನು ಯಾರ್ ಹೆಸರಲ್ಲಿ ಇರುತ್ತೆ ಅಲ್ ಸರ್ ಅವ್ರ ಆಧಾರ್ ಕಾರ್ಡ್ ಬೇಕ ಸರ ಅವ್ರ್ ಬೇಕ್ ಸರ ಅವ್ರ ಮೊಬೈಲ್ಗೆ ಓ ಟಿ ಪಿ ಬರ್
ಹೌದು ಸರ್ ಹೌದೌದು ಈಗ ಒಂದು ಆಧಾರ್. ಕಾರ್ಡ್ ಮೇಲೆ ಎರಡು ಗೊಬ್ಬರ ಪಾಕೆಟ್ ಕೊಡಬೇಕಂದು ಈಗ ಸರ್ಕಾರದವರು ಜಾರಿಗೆ ತಂದಿದ್ದರು ಈಗ ಅದರ ಮೇಲೆನೆ ನಡೆದಿದೆ ಅದು ಕಾರ್ಯ.
ಹಾ ಹೌದ್ ಸರ್ ಅದೊಂದ ಜಾರಿ ತಂದಾರ ಸರ್.
ಈಗ ಒಂದು ಆಧಾರ್ ಕಾರ್ಡ್ ಮೇಲೆ ಎರಡು ಗೊಬ್ಬರ ಏಕೆಂದ್ರೆ ಒಬ್ಬ ಒಂದು ಮನೆಯಲ್ಲಿ ಎಷ್ಟು ಒಂದು. ಯೊಳಾಗಲಿ ಎಂಟಾಗಲಿ ಆಧಾರ್ ಕಾರ್ಡ್ ಇದ್ದಾರೆ ಒಂದು ಎಷ್ಟು ಒಂದು ಎ. ಒಂದು ಹದಿನಾಲ್ಕು ಹದಿಮೂರು ತನ ಯೂರಿಯಾ ಗೊಬ್ಬರ ಮತ್ತು ಡಿ ಎ ಪಿ ಗೊಬ್ಬರ ಸಿಗುತ್ತದೆ. ಈಗ ಆಧಾರ್ ಕಾರ್ಡ್ ಇಲ್ಲದಿದ್ದರೆ. ಸ್ವಲ್ಪ ಕಷ್ಟಾಗುತ್ತದೆ ಮತ್ತು ಒಂದು ಹೆಚ್ಚಿನ ಬೆಲೆಯನ್ನು ಕೊಡಬೇಕಾಗುತ್ತದೆ ನಮ್ಗ ಹೌದಲ್ವಾ.
ಹಾ ಹೌದು ಸರ್ ಸ್ವಲ್ಪ ಮತ್ತೆ ಅದು ಅದ್ರ ಕಡೆಲಿದ್ದ ಸ್ವಲ್ಪ್ ಹೆಚ್ಚಿನ ಬೆಲೆ ಕೊಡ್ಬೇಕಾಗುತ್ತೆ ಸರ್ ಅದು. ಸರ್ ಬೆಂಗ್ಗಳೂರಲ್ಲಿ ಇದೇ ಇದೇ ರೂಲ್ಸ್ ಇದೆಯಾ ಸರ್ ಇಲ್ಲಿ ಆಧಾರ್ ಕಾರ್ಡ್ ಕೊಟ್ಟೋಯ್ಬೇಕು ಅಂತ.
ಇಲ್ಲ ಸರ್ ಇಲ್ಲಿ ಬೆಂಗ್ಳೂರಲ್ಲಿಲ್ಲ. ಈ ಬೆಂಗ್ಳೂರಲ್ಲಿ ಆತರ ಗೊಬ್ಬ್ರನ ಕೇಳೇ ಇಲ್ಲ ನಾನು ನಾನು ಒಂದು ಒಬ್ಬ ಹಳೇ ಜನ ಅಂತ ಕೇಳುತ್ತಿದ್ದೇನೆ. ನಾನು ಇಲ್ಲಿ ದುಡಿಯೋದಕ್ಕೆ ಬಂದಿದ್ದೇನೆ ಸರ್ ಹಳ್ಳಿಯನ್ನ ಬಿಟ್ಟು ಯಾಕೆಂದರೆ. ಈಗ ದುಡ್ಡನ್ನು ದುಡ್ಡು ಇಲ್ಲದಿದ್ದಲ್ಲಿ ಮತ್ತೆ ನಾನು ಬೆಂಗಳೂರಿಗೆ ಬಂದು ದುಡ್ಡನ್ನು ಮಾಡಿಕೊಂಡು ಮತ್ತೆ ಹಳ್ಳಿಗೆ ಹೋಗಿ ಏನಾದ್ರೂ ಚಿಕ್ಕದಾದ ಒಂದು ಪುಟ್ಟದಾದ ಒಂದು ಅಂಗಡಿಯನ್ನು ಹಾಕಿ ಅದರಿಂದ ಲಾಭವನ್ನು ತೆಗೆದುಕೊಂಡು ಬೇಕಾಗುತ್ತದೆ.
ಸರ್ ನಾವು ಒಂದು ಈಗ ಉಳ್ಳೀಗಡ್ಡಿ ಸ್ವಲ್ಪ ನಾವು ನಮ್ಮ ಉಳ್ಳೀಗಡ್ಡಿ ಮಾಡಲಿಕ್ ಸರ್ ಬೆಂಗಳೂರು ತರ್ಬೇಕನ್ನೋದಿತ್ತು ಸರ್ ಅಲ್ಲಿ ಬೆಲೆ ಹೇಗಿದೆ ಸರ್ ಈಗ.
ಸರ್ ಇಲ್ಲಿ ನೋಡಿ ಸರ್ ಒಂದ್ ನಂಬರ್ ಗಡ್ಡಿಗೆ ಮೂರ್ ಸಾವಿರದಿಂದ ಮೂರು ಮೂರ್ವರೆ ಸಾವಿರ ಇದೆ ಎರಡ್ ನಂಬರ್ ಗಡ್ಡಿಗೆ. ಹದ್ನೈದುನೂರಿಂದ ಎರಡು ಸಾವಿರ ಇದೆ ಮೂರ್ ನಂಬರ್ ಗಡ್ಡಿಗೆ ಒಂದು. ಏಳ್ನೂರಿಂದ ಎಂಟ್ನೂರ್ ಇರುತ್ತೆ ಈಗ ನಾನಾ ಮೂರ್ ತರ ಗಡ್ಡಿಗಳು ಇರ್ತವೀಗ. ಈಗ ಉಳ್ಳಾಗಡ್ಡೆಯಲ್ಲಿ ಮೂರ್ ತರ ಇರುತ್ತೆ ಒಂದು. ದಮ್ಮ ಒಂದು ಸಣ್ಣ ಅದಕ್ಕಿಂತ ಒಂದು ಪಿಚ್ಚೆ ಅಂತ ಇರುತ್ತದೆ ನಾವು ಅದ್ರನ್ಯೂ ವು ಯಾವ ಗಡ್ಡೆ ತರುತ್ತೀರಾ ಮತ್ತು ಅದ್ರ ಕಲರ್ ಹೇಗಿದೆ ಮತ್ತು ಅದ್ರ. ಅದ್ರ ಮೇಲೆ ನಾವು ಅದ್ರನ್ ಬೆಲೆ ನಿಗದಿಪಡಿಸಲಾಗುತ್ತದೆ ಈಗ ನಾವು ಇದೆ . ಸೋರಿಕೆ ಆಗೊದಿಲ್ಲ.
ನೋಡಿ ಸರ್ ನಮದು ಹಳೇ ಮಾಲ್ ಸರ್ ನಾವು ಇಲ್ಲಾರ್ಗಿಲ್ಲಿ ಹಾಕಿ ಅದನ್ನ ಈ ವರ್ಷ ಮಾಡ್ಬೇಕುಂತ ಇತ್ತು. ಸರ್ ಆವಾಗ ಮತ್ತ ರೇಟ್ ಇರ್
ಹೊ ಹೌದು. ಒಮ್ಮಿಗೆ ಬೇಸಿಗೆ ಕಾಲದಲ್ಲಿ ಹಾಕಿದ್ದೀರಾ ಅಂತ ಆಯ್ತು.
ಹಾ ಹೌದು ಸರ್.
ಈಗ ಬೇಸಿಗೆ ಕಾಲದಲ್ಲಿ ತುಂಬಾ ಹೊ ತುಂಬಾ ಹಾ ಬಬೇಕು ಅದು ಒಂದು ಎಕರೆಗೆ ಒಂದು ಮೋಟರ್ ಕಡ್ಲೆ ಆಗುತ್ತದೆ ಹೌದಲ್ವಾ.
ಹಾ ಹೌದು ಸರ್.
ಈಗ ಒಂದ್ ಎಕರೆಗೆ ಒಂದ್ ಮೋಟರ್ ಇದೆ ಅಂತ ಅಂದು ಒಂದು. ಮೂರು ಎಂದು ಎರಡ್ನೂರಿಂದ ಎರಡುವರ್ ಎರಡುವರ್ ನೋಡ್ ಪಿಸಿಬಿ ಆಗಿರ್ತದೆ ಅಲ್ಲಿ ಒನ್ ನಂಬರ್. ಗಡ್ಡೆ ಒಂದು ನೂರ ಇಪ್ಪತ್ತು ಪಿಸಿಬಿ ಆಗಿರ್ತದೆ ಹೌದಲ್ವಾ.
ಹಾ ಹೌದು ಸರ್ ಸರ್ ನಾವು ಇಲ್ಲಿ ನಮ್ಮ ತೋಟದಲ್ಲಿ ಸರ ಸ್ವಲ್ಪ್ ಬೋರ್ವೆಲ್ ಮಾಡಿಸ್ಬೇಕನ್ನೋದ್ ಇತ್ ಸರ ಸ್ವಲ್ಪ್ ಏನಾದ್ರು ಅದ್ರ್ ಬಗ್ಗೆ. ನಾವು ನೀವು ನಮಗ್ ಹೇಳಿದ್ರೆ ತುಂಬ ಒಳ್ಳೇದ್ ಆಕುತ್ ಸರ್.
ಈಗ ಸರ್ ನಿಮ್ಮ ಉಳ್ಳಾಗಡ್ಡಿಗೆ ನೀರು ಕಡಿಮೆ ಆಗಿದೆ ಮತ್ತೆ ನೀವು ಅದಕ್ಕೆ ನೀರು ಹಾಯಿಸಿ ಅದನ್ನು ಉಳಾಗಡ್ಡಿ. ಇ ತರಬೇಕಂದು ನೀವು ಪ್ರಯತ್ನ ಪಡ್ತಿದ್ದೀರಿ ಹೌದಲ್ಲ.
ಹೌದ್ ಸ. ಈಗ ನಮ್ಮ ತೋಟಗಜಾಲಕ್ಕೆ ಈ ಸೈಡ್ ಅಂತ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತ್ರ ಮಳೆನೇ ಇಲ್ಲ ಸರ್ ಎಲ್ಲ ರೈತ
ಹೌದು ಈಗ ಏಕೆ ಈಗ ಏಕೆ ಮಳೆ ಕಡಿಮೆ ಆಗಿದೆ ಅಂದರೆ. ಈಗ ಹಳ್ಳಿಗಳಲ್ಲಿ ಇನ್ನೊಂದ್ ಸ್ವಲ್ಪ ಗಿಡಗಳ ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೋಸ್ಕರ ಇದು ಮಳೆಯ ವಾತಾವರಣ ಬರುತ್ತ ಇಲ್ಲ ಗಾಳಿಯೇ ಓದುತ್ತಿದೆ ಹೌದೊ ಅಲ್ಲ ಗಿಡಗಳ ಸಂಖ್ಯೆ. ಹಿಡಿದ ಈ ಗಾಳಿಗಳಲ್ಲಿ ಕಡಿದು ಮಾರುತ್ತಾರೆ ಗಿಡಗಳನ್ನು.
ಹೌದು ಸರ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತು ದಿನಾಲೂ ಡೇಲಿ ಕಟ್ ಮಾಡೆ ಇರ್ತಾರೆ ಸರ್ ಗಿಡನ.
ಗೆ ನಾನು ನೋಡಿದ್ದೇನೆ ಸರ್ ಹಳ್ಳಿಗೆ ಬಂದಿದ್ದೇನೆ ಒಂದು ನಾನು ಒಂದ್ ತಿಂಗಳ ಹಿಂದೆ ಬಂದಿದ್ದೇನೆ ಈಗ. ದಿನಾಲೂ ಒಂದು ಮೂರರಿಂದ ನಾಕು ಗಿಡಗಳನ್ನು ಕಡಿಯುತ್ತಾರೆ ಮತ್ತು. ಆಕ್ಸಿಜನ್ ಹೇಗೆ ಸಿಗ್ಬೇಕು ಅದು ಮನುಷ್ಯರಿಗೆ ಆಕ್ಸಿಜನ್ ಸಿಗ್ಬೇಕಲ್ವಾ ಈ ಗಿಡಗಳೇ ಇಲ್ಲದ ಸಿಗಲ್ಲ ಮನುಷ್ಯರಿಗೆ.
ಹೌದ ಸರ್ ಆ ಅದು ಸರ್ ಮನುಷ್ಯನಿಗೆ ಕರುಣೆ ಇಲ್ಲ ಕರುಣೆನೇ ಇಲ್ಲ.
ಹೌದು ಈಗ. ಗಿಡಗಳ ಮೇಲೆ ಕರೋಣೆ ಇಲ್ಲ ಅದು ಗಿಡ ನಮಗೆ ದುಡ್ಡು ಕೊಡ್ತದೆ ಅಂದ್ರೆ ಅದನ್ನು ಮಾರಿ ಬಿಡುವುದು.
ಈಗ ಗಿಡ ಇಲ್ಲ ಅಂದ್ರೆ ನಾವೇ ಇಲ್ಲ ಅನ್ನೋದು ಗೊತ್ತು ಸರ್ ಆದ್ರೂ ಜನ ಕಡೀತಾರೆ ಸರ್ ಅದ್ರನ್ನ.
ಇಲ್ಲ ಅದನ್ನು ಏನಾದ್ರೂ. ಸರ್ಕಾರದಿಂದ ಜಾರಿಗೆ ತರಬೇಕು. ಈಗ ಏನಾದ್ರೂ ಸರ್ಕಾರದಿಂದ ಜಾರಿಗೆ ಜಾರಿಗೆ ತರಬೇಕಾಗುದ. ಈಗ ಸರ್ಕಾರದಿಂದ ಜಾರಿಗೆ ತರಬೇಕಾಗುತ್ತದೆ.
ಹಾ ಹೌದಸ ಹಾ ಅದು ಸರ್ಕಾರದಿಂದ ಜಾರಿಗೆ ತರ್ಬೇಕಾಗುತ್ತೆ ಸರ್ ಅದು.
ಈಗ ನಾನು ಅದ್ರ ಬಗ್ಗೆ ನಾನು. ಫ್ರೆಂಡ್ಸ್ ಸರ್ಕಲ್ ಇದ್ದಾರೆ ಅವ್ರ ಜೊಡಿ ನಾನು ಮಾತನಾಡುತ್ತೇನೆ ಒಂದ್ ಸ್ವಲ್ಪ ನೋಡೋಣ ಅದನ್ ಸರ್ಕಾರದ ಮೇಲೆ ಜಾರಿಗೆ.
. ಹಾ ಹೌದು ಸರ್.
ಮತ್ತೆ ಸರ್ ನಿಮ್ಮ ಉಳಾಗಡಿಗೆ ನೀರು ಹಚ್ಬೇಕಂದ್ರೆ ನಿಮ್ಮ ಹೊಲದಲ್ಲಿ ನೀರು ಇಲ್ಲ ಬೋರ್ವೆಲ್ ನೀರಲ್ಲಿ ಕಡಿಮೆ ಆಗಿಲ್ಲ. ಹೌದಲ್ವಾ.
ಹೌದು ಸರ್ ಅದು ನಮ್ಮ ಬೋರ್ವೆೇಲೆಲ್ಲ ಅಲ್ಲ ಇಲ್ಲಿ ನೀರ ತುಂಬಾ ಕಡಿಮೆ ಆಗಿದೆ ಸರ್ ಮತ್ತೆ.
ಸರಿ ಏಕೆ ಕಡಿಮೆ. ಅಲ್ಲ ಏಕೆ ಕಡಿಮೆ ಆಗಿದೆ ಅಂದ್ರೆ ಈಗ ಮಳೆ ಇಲ್ಲ ಮಳೆ ಇಲ್ಲದ ಕಾರಣಕ್ಕೆ ಬೋರ್ವೆಲ್ ನಲ್ಲಿ ನೀರು. ಕಡಿಮೆಯಾಗಿದೆ ಮತ್ತು ನೀವು ಎಲ್ಲಿ ನೀರು ಇರುತ್ತವೆ ಅಲ್ಲಿ. ಬೋರ್ವೆಲ್ ಹಾಕಿಸಬೇಕಾಗುತ್ತದೆ ನೀರು ಇಲ್ಲದಿದ್ದಲ್ಲಿ ಹಾಕಿದರೆ ಅದು ವ್ಯಥ. ನಾವು ದುಡ್ಡು ವ್ಯರ್ಥ ಮತ್ತು ನಿಮ್ಮ ಟಾಯಾಮ್ ವ್ಯರ್ಥ ಮತ್ತು ನಿಮ್ಮ. ಸುಮ್ಮನೆ ನಿಮಗೆ ಬೇಜಾರಾಗುತ್ತದೆ ನೀರು ಬೀಳದಿದ್ದರೆ ಬೇಜಾರಾಗುತ್ತಿದೆ ಅಲ್ವಾ ಪ್ರತಿಯೊಬ್ಬ ರೈತನಿಗೆ.
ಹೌದು ಸರ್ ಅದು ಪ್ರತಿಯೊಬ್ಬರು ರೈತನ ತೊಂದರೆ ಸರ್ ನೀರು ಬೀಳುವುದು ಇಲ್ಲ.
. ಈಗ ನೀರು ಎಲ್ಲಿ ಹರಿಯುತ್ತದೆ ಅದನ್ನು ನೋಡ್ಬೇಕು ನಾವು ಅದನ್ನು ನೋಡಿ. ಅದನ್ನು ಬೋರ್ವೆಲ್ ಹಾಕ್ಸಿದರೆ ಒಂದ ಸ್ವಲ್ಪ. ನೀರು ಬಿದ್ದರೆ ಮನುಷ್ಯನಿಗೆ ಒಂದ್ ಸ್ವಲ್ಪ ಶಾಂತಿ ನೆಮ್ಮದಿ ಸಿಗುತ್ತದೆ ನೀರು. ಬೆಳದಿದ್ದಲ್ಲೆ ಈಗ ರೈ. ನಷ್ಟವಾಗುತ್ತದೆ ಮತ್ತು ನಷ್ಟವಾಗುತ್ತದೆ.
ನಮ್ಮ ಉತ್ರಕರಕರ ಸಸ. ಸರ್ ಅದು ಕೈಯಲ್ಲಿ ಕಾಯಿಟ್ಕೊತಾರೆ ಹಾಗೆ ಅದನ್ನು ಕಳಿಸಿ. ಈ ತರ ಎಲ್ಲ.
ಅದು ಹೀಗೆ ನಾನು ಕೇಳ್ತದ ಅಲ್ಲ ಸರ್ ಅದು ಹೇಗೆ ಕೇಳ್ಪಟ್ಟಿದ್ದೇನೆ ಹೀಗೆ ಕೈಯಲ್ಲಿ ಕಾಯಿ. ಕೊಳ್ಳತಾರೆ ಅಂತ ಅದು ನೀರು ಇದ್ದಲ್ಲಿ. ಗರಗರನಿ ತಿರುಗಿ ಬಿಡುತ್ತದೆ ಅಥವಾ ಬುಗುರಿ ಅಂತೆ ತಿರುಗಿ ಬಿಡತದೆ ಅಲ್ವಾ ಹೇಗೆ ಅದು ನಾನು. ನಂಬೋದಕ್ಕೆ ಸಾಧ್ಯ ಇಲ್ಲ ಅದನ್ನು.
ಹೌದು ಸರ್ ಅದು ನಮಗೆ. ಕೈಲಿ ಕೈ ಇಟ್ಕೊಳ್ತಾರ ಸರ ಹಿಂಗ ಅದು ಸ್ವಲ್ಪ ಹಿಂಗ ಸ್ವಲ್ಪ ಮುಂದ್ಗಡೆ ಸ್ವಲ್ಪ. ಹಂಗೆ ನಡ್ಕೊಂಡ್ ಹೋಗ್ಬೇಕು ಸರ್ ಅದು ಸ್ವಲ್ಪ ಯಾವದಕ್ಕೆ ನಾನ ನೀರುದು.
ಅದು ನಾನು ನಂಬೋದಕ್ಕೆ ಸಾಧ್ಯವಿಲ್ಲ ಮೂಢ ನಂಬಿಕೆ ಅನ್ಸುತ್ತದೆ ನನಗೆ.
ಇಲ್ಲ ಸರ್ ಈ ಕಡೆ ನಮ್ಮ್ ಉತ್ರ ಅದು ನಮ್ಮ ಹಿರಿಯರ ಕಾಲದಿಂದ ಅ ಬಂದ ಸಂಸ್ಕೃತಿ ಸರ್. ಹಾಗೆ ಅಲ್ಲಿ ಅದೂ ನಮ್ಮಗ ಆಲ್ಮೋಸ್ಟ್ ಎಲ್ಲಾ ಕಡೆ ಸಕ್ಸಸ್ಫುಲ್ ಆಗ್ಯಾವ ಸರ್.
ಸಕ್ಸಸ್ಫುಲ್ ಆಗಿ ನಾ ನಮ್ಗೆ ಮೂಢನಂಬಿಕೆ ಸರ್ ಅದು ಹೇಗೆ ಕಾಯ್ ತಿರುಗುತ್ತದೆ ಕೈ ಮೇಲೆ. ಅವನಲ್ಲಿ ಏನಾದ್ರೂ ದೇವರ ಮಹಿಮೆ ಇದೆಯ ಒಂದ ಸ್ವಲ್ಪ ಶಕ್ತಿ ಇದೆ ಅಂತ. ದೆ ಏನಾದ್ರು ಅವ್ನಲ್ಲಿ
ಇಲ್ಲ ಸ ಅದು ಯಾರಾದೂ ಪೂಜಾರಿ ಅವರು ಇವ್ರು ಮಾಡುತ್ತಾರೆ ಸರ್ ಅದನ್ನ
ಹ್ಮ್ ಈಗ ನೀರು ಇದ್ದಲ್ಲಿ ಹಾಕಿಸ್ಬೇಕು ಅದು ಬಿಡಿ ನೀರು ಇದ್ದಲ್ಲಿನ ಬೋರ್ವೆಲ್ ಹಾಕಿಸ್ಬೇಕಾಗುತ್ತದೆ. ಮತ್ತೆ ಈಗ ಒಂದು ಬೋರ್ ನಿಮ್ಮಲ್ಲಿ ಎಷ್ಟು ದುಡ್ಡು ಅದೇ ನಿಮ್ಮ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡು ಇದೆ ಈಗ ನೀವು ಬೋರ್ವೆಲ್ ಹಾಕ್ಬೇಕಾದ್ರೆ ಒಂದಿಷ್ಟು ದುಡ್ಡನ್ನು ಕೈಯಲ್ಲಿ ಇಟ್ಕೋಬೇಕಾಗುತ್ತದೆ ಅದಕ್ಕೆ ಕೊಡ್ಬೇಕಲ್ವಾ ದುಡ್ಡು.
ಹೌದು ಸರ್ ಅಮೌಂಟ್ ಸರ್ ನಮ್ಮತ್ ತ್ರ ಈಗ ಅದಾವ್ ಬಿಡಿ ಸರ್ ಈಗ ನಮ್ ನಾಳೆ ನಮ್ಮ ಈರುಳ್ಳಿ ಅಲ್ಲಿ ಬೆಂಗಳೂರಿಗೆ ಬಂದ್ರೆ ಸರ್ ಅಲ್ಲೆ ಸ್ವಲ್ ಅಲ್ಲಿ ಬರ್ತಾವೆ ಸರ್ ಈರುಳ್ಳಿ ಅದು ಮಾ ಮಾರಿ
ಹ್ಮ್ ಈಗ ಬನ್ನಿ ನಿಮ್ಮ ಲ್ಲಿ ನಿಮ್ಮಲ್ಲಿ ಎಷ್ಟು ದುಡ್ಡು ಇದೆ ಈಗ ಈಗ ಸದ್ಯದಲ್ಲಿ ಎಷ್ಟು ದುಡ್ಡು ಇದೆ ನಿಮ್ಮಲ್ಲಿ
ಈಗ ಒಂದು ಫೈವ್ ಒಂದ್ ನಲವತ್ ತ್ತಿಂದ ಐವತ್ತು ಸಾವಿರ ಇದಾವೆ ಸರ್ ನಮ್ಮತ್ರ
ಇಲ್ಲ ಸರ್ ಅದರಲ್ಲಿ ಆಗುವುದಿಲ್ಲ ನಲವತ್ತರಿಂದ ಐವತ್ತು ಸಾವಿರ ಒಳಗೆ ಬೋರ್ವೆಲ್ ಹಾಕಲು ಸಾಧ್ಯವಿಲ್ಲ. ಒಂದು ಬೋರ್ವೆಲ್ ಹಾಕಿ ಅದನ್ನು ನೀರು ಹೊರಗೆ ಜಿಗಿಸಬೇಕಂದ್ರೆ ಒಂದು ನಾಲ್ಕರಿಂದ ಐದು ಲಕ್ಷ ಖರ್ ಆಗುತ್ತದೆ ನಿಮ್ಮಲ್ಲಿ ನಾಕರಿಂದ ಐದು ಲಕ್ಷ ಇದ್ದರೆ ಮಾತ್ರ ಅದಕ್ಕೆ ಕೈ ಹಾಕಿ ಇಲ್ಲದಿದ್ರೆ ಕೈ ಹಾಕಬೇಡಿ ಹ್ಮ್ ಈಗ ಅದ್ರ ಮೇಲೆ ಅದರ ಮೇಲೆ ಕೈ ಹಾಕಬೇಡಿ ಈಗ ನಿಮ್ಮಲ್ಲಿ ದುಡ್ಡು ಇದ್ದರೆ ಅದಕ್ಕೆ ಕೈ ಹಾಕಿ ಇಲ್ಲದಿದ್ರೆ ಕೈ ಹಾಕಬೇಡಿ.
ಹಾ ಹೌದ್ ಸರ್ ಸರ್ ನಾವ ಈಗ ಅಮೌಂಟ್ ಹೆಂಗಾದರ ರೆಡಿ ಮಾಡ್ಬಕು ಸರ್ ನಮ್ಮಲ್ಲಿ
ಸರೀಲ್ ಈಗ ನೀವು ದುಡಿಬೆ ಓ ದೇಹ ದುಡಿ ದುಡಿಸಿದರೆ ಅದಕ್ಕೆ ಪ್ರತಿಫಲ ಸಿಗುತ್ತದೆ ಮತ್ತು ದುಡ್ಡನ್ನು ಸಿಗುತ್ತದೆ. ಈಗ ದೇಹ ಧನಿಸ ಬೇಕಾಗುತ್ತದೆ ನೀವು ದೇಹದ
ದೇಹ ದಣಿಸಬೇಕು ದೇಹ ಧಣಿಸಲಿದಿದ್ದರೆ ನಿಮಗೆ ತುಂಬಾ ನಷ್ಟವಾಗುತ್ತದೆ ಕಷ್ಟವಾಗುತ್ತದೆ ಹೌದಲ್ವಾ.
ಆ ಹೌದ್ ಸ ಅದು ನಾವು ಕೆಲ್ಸ ಸರ್ ಸರ್ ನಾವು ಗಾಡಿ ಮೇಲೆ ಹೋಗತಿವಲ್ ಸರ ಗಾಡಿಯಲ್ಲಿ ಕಿನ್ನದಾಗ ಅಲ್ಲಿ ಸ್ವಲ್ಪ ದುಡಿತವ ಸರ ನಮ್ಮ ಈರುಳ್ಳಿ ಇದಾವ ಸರ ತೊಡಲಿ
ಈಗ ಈಗ ಸರ್ ನಾ ಒಂದೇ ಮಾತ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ದೇಹನ್ನು ನೀವು ದುಡಿಸಿ ಸರ್ ನಿಮ್ಮನ್ನು ಒಂದು ದಿನ ದೇಹ ನಿಮ್ಮನ್ನು ಹೊತ್ತುಕೊಂಡು ತಿರುಗಾಡಿಬಿಡು ತ್ತದೆ ಹೌದಲ್ವ.
ಹಾ ಹೌದ್ ಸರ್
ಈಗ ಸರ್ ನಮ್ಗೆ ಕರೆ ಮಾಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್.
ಹಾ ಥ್ಯಾಂಕ್ ಯು ಸರ್ ನಮ್ಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ಕೆ ಸರ್ ಧನ್ಯವಾದ ಸರ್.